ಏನ್ರೀ ಕೇಳಿಸತಾ ಇದ್ದಲ್ಲ ನೀವು ಇಷ್ಟೊತ್ತುು ನಾನೊಬ್ಳೇ ಮಾತಾಡ್ಕೊತಾ ಇದ್ದೀನಿ ನಾನೊಬ್ಳೇ
ಒಯ್ಯೋ ಇಲ್ ಒಂಚರು ನೆಟ್ವರ್ಕ್ ಪ್ರಾಬ್ಲಮ ರಿ ಏನ್ ಮಾಡ
ಹೌದಾ ಎಂತರಿೀ ಫೈವ ಜಿ ಆ ಬೇಕಲ್ವಾ ನೆಂಪಿ ಜಿ ಓನರ್ಗೆ ಹೇಳ್ಬಿಟ್ಟು
ಅಯ್ಯೋ ಅವ್್ರ ಹಾಕಿದಾರರಿೀ
ಸ ಉಜ್ಜಿತ ಅವ್ರ ಹಂಗೆ
ಅಯ್ಯೋ ಅವ್ರ ಬಿಡ್ರಿ
ಏನ್ ಕಂಜುಸ ಅವರು ಅದೇ ಮತ್ತೆ ಹ್ಮ್ ಅಲ್ವಾ ಫೈವ ಜಿ ಹಾಕಸ್ಕೊಂಡ್ ಹಿಂಗ ಇರ್ತರಿ ಏನ್ ಆರಾಮ್ ಇರೋದ್ರಲ್ಲೇ ಆರಾಮಷ್ಟೆ ಹ್ಮ್
ಅದು ನಾನಂತೂ ಚೆನ್ನಾಗಿದ್ದೀನಪ್ಪಾ ಏನೋ ದೇವ್ರು ಏನ್ ಮಾಡೋಣ ಹೇಳಿ ಟೀಚರ್ಸ್ ಇರ್ಲಿಲ್ಲ ಇವಾಗ ಹಾಸ್ಕೊಂಡೆ ಮದ್ಲೆೇ ನೀವೇ ನೆನ್ಪಾಕಿದ ಅದಕ್ಕೆ ಕಾಲ್ ಮಾಡು
ಪರವಾಗಿಲ್ವೇ ಕಾಲ್ ಮಾಡಿದ್ದೀರಾ ನನ್ಗೆ ಎಷ್ಟ ಮಚ್ಚ ದಿನಕ್ಕೆ ನೆನಪ ಮಾಡಿಸ್ಕೊಂಡು
ಹ್ಮ್ ಹಂಗೆ ಇವತ್ತು ನಿಂಗಂಗೂ ಭಾನುವಾರ ಆಗಿತ್ತಲ್ಲಾ
ಅದೇ ಅದೇ ಅದೇ
ಅಷ್ಟ ಹೆಂಗೋ ನೀವು ಬಿಿಸಿ ಫೀ ಇರ್ತೀರಿ ಇರುವ ಒಂದ ಫೋನ್ ಮಾ ಣ ಅಂತ ಹಂಗೆ ಮಾಡ್ರೆ ಹೆಂಗು ನೋಡಿ. ಅದ್ ಮಾಡದಕೂ ನೀವ್. ಸರಿಯತು.
ಹ್ಮ್ ಪರವಾಗಿಲ್ಲ ಧನ್ಯವಾದಗಳ್ರಿ ನನ್ನ ನೆನಪಿಸ್ಕೊಂಡಿರೋದಿಕ್ಕೆ. ಇವತ್ ಭಾನುವಾರ ಅಲ್ವಾ ಎಲ್ಲವರ್. ಗಡೆ ಹೋಗಿಿಲ್ಲವನೋ.
ಇಲ್ಲಪ್ಪ ಹೋಗಿಲ್ಲ ಒಂದ್ ಸ್ವಲ್ಪ ಇಲ್ಲೇ ನನ್ಗೆ ಬಟ್ಟೆ ಒಗೆ್ಯೋದು ಅವೇ. ನ್ ವಾಷಿಂಗ್ ಮಿಷ. ಸು್ ಬೇರೆ ಒಂಚೂರು ಅದ ಜ್ವರ ಬಂದ್ ಕೆಟ್ಟೋಗಿತ್ತುು. ಹದೇ ಬಟ್ಟೆ ಬಾಳ್ ಜಾಸ್ತಿ ಇದಲ್ಲಾ ಕೈಯಲ್ಲಿ ನಾನೇ ಹೋಷ. ಮಾಡಿ. ಒಣೆ ಹಾಕಿದೆ. ಅದೇ ನೋಡ್ಕೊಳ್ಳದೇ ಆಯ್ತಿ ಈ ಬೆಂಗ್ಳೂರ್ ಜೀವನ ಹೇಳಕ್ಕಾಗಲ್ಲ ಬಿಟ್ಟಕ್ಕಾಗ. ಹಿಂಗ್ ಬಟ್ಟೆ ಒಣೆಾಕತಿವಿ ಅರ್ಧ ಗಂಟೆ ಒಣಗ್ತು ಶಲ ಮಳೆ ಬರ್ತ್ತದೆ. ವೈಎಂ.
ಹ್ಮ್ ಅದೇ ಮಳೆ ಏನಾದ್ರೂ ಹೋಗ್ಲಯಾ. ಪಿ ಜಿ ಗಳ ನ ಹುಗಿರು ಒಳ್ಳೆ ವಿಚಿತ್ರವಾಗಿರ್ತ.
ಅಯ್ಯಪ್ಪಾ. ನಿಜಾಪ, ನಾನ್ ನೋಡ್ದಂಗೆ ಈ ಪೀಜಿಲ್ ಇಬ್ರ್ ಇದಾರೆ, ಹ್ಮೂ ಅಯ್ಯಪ್ಪ ಒಬ್ಳ್ ಇದ್ದಾಳೆ ಅವ್ಳಂತೂ ಅಪ್ಪ ನೋಡಕ್ ನೋಡ್ ಚೆನ್ನಾಗಿದ್ದಾಳೆ. ನಾ ಚಿಕ್ಕ ಹುಡ್ಗಿ ಬ. ಇಳಕ್ ಒಂದು ಇಪ್ಪತ್ತ ಇರ್ಬೋದೇನ ಅಷ್ಟೇ ದೊಡ್ಡ ಕಳ್ಳೀರಿ. ಬಟ್. ದಿನ ಮಲ್ಗೀರ್ತೆವ್ ಬಿಡಲ್ಲ ಹಿಂಗ್ ಎತ್ಕೊಂಡವೊಡೋದು ಹಂಗೆಲ್ಲ ಮಾಡ್ತಾಳೆ. ಹೂ ಇನ್ನೊಬ್ಳು ನೋಡದೆ ಕಣ್ರಿ ಅವ್ಳಂತ ಇನ್ನ ವಿಚಿತ್ರ ಪ್ರಾಣಿ.
ಅದೇ ನೋಡ್ರಿ ನಮ್ ಕರ್ಮ ಹೆಂಗೈತೆ ಎಂತ. ಮತ್ತವರ ಕಡೆ ಹೆಂಗೆಲ್ಲ ಬಂದ್ ಸೇರ್ಕೊಂಡಿದೀವಿ.
ಅದೇ ಮನೆಯಲ್ಲ ಬಿಟ್ಟು ಹಿಂಗಿರ್ಬೇಕ ನೋಡ.
ಹು ಅಂತವ್ರನ್ನ ಹೆಂಗ್ ನಂಬೊದು ಅದ್ ಹೆಂಗ್ ಏನಕ್ ಬಂದಿರ್ತಾರ ಅವರ. ಏ ಅಯ್ಯೋ ತಂದೆ ತಾಯಿ ಹೆಂಗ್ ಬಳಸ ಬೆಳೆಸ್ಬಿಟ್ಟು ಕಳಸ್ತಾರೆ ಹು.
ಗುಂಪು ಅಂತ ಇಳತಂತೆ. ಇವಾಗ ಅಂತ ಹೊಸ್ತದ ಪೀಜಿಗೆ ಈ ತರ ಸೇರ್ಕೊಳ್ಳೋದು. ಹು ಅವರು ಒಂದು ಒಳ್ಳೆ ಒಂದು ಆರ ಜನ ಇದೆ ನಕ್ಸಿನ್
ತಕ್ಕೊಳಕ್ ಬಂದಿದಾರಾ ಕೆಲ್ಸ ಮಾಡಕ್ ಬಂದಿದರಾ ಅಂತ ನೀವು ಕೇಳ್ಕೊಬೇಕಲ್ವಾ.
ನಾವೇಂತ ಕೇಳುದ್ರ ಅಲ್ಲಿ ಓನರರ್ದಲ್ವೇನ್ರಿ ನಡಿಯೋದು ಪಿಜಿ ಮಾಲೀಕರ ಯಾವ ಇರ್ತಾರೆ ಹು ಹೂ.
ತಾ ನೀವ ಇರೋರು ನೀವ್ ಯಾವಾಗ್ಲೂ ಇಪ್ಪತ್ನಾಲ್ಕಕ್ ಗಂಟೆ ಅವಳು ಹಿಂದೆ ಮುಂದೆ ಓಡಾಡೋದು.
ಆದ್ರೆ ಯಾರ ನಿಜ ಹೇಳ್ತಾರಂತ ಹೆಂಗ್ ನಂಬದ್ ನಾವ್ ತಾನೆ ಅವ್ರ ಏನೋ ಹೂ ಅಪ್ಪ ಕೆಲ್ಸಕ್ ಹೋಗ್ತೀವಿ ಅಂದ್ರೆ
ಹು ಸುಮ್ನೆ ನೀವೇ ಹಂಗೆ ವೀಕ್ಷಣೆ ಮಾಡ್ಬೇಕ ಅವ್ಳನ ಅವ್ಳ ಚಲನ ವಲನ ಹಿಂಗಿರುತ್ತ ದ
ಹೂ ಆದ್ರು ಒಂತರ ವಿಚಿತ್ರದ ಕೂಡ. ಹುಡುಗಿಅಂತೂ ಹಿಂಗಿದಂಗ ಈರಲ್ಲ ಒಂಥರ ಮಿಂಚುಳತರ ಮಿಂಚುಳ ಅದ ಅದೇನೋ ಉಸರುಳ್ಳಿ
ಹಾ ಊಸರಒಳ್ಳಿ ಹೂನ್ರರಿ ಹಂಗೆ ಹಂಗೆ ನಿಮಿಷ ನಿಮಿಷಕ್ಕೂ ಅದು ಅದ ಏನೋ ಏನೋ. ವರ್ಣ ಬದಲಾವಣೆ ಮಾಡುತ್ತೆ ಅಂತ. ಬರಲ್ಲ. ಬಣ್ಣ ಹೂ ನಂಗ್ ಬಣ್ಣ. ಬದಲಾಯಿಸೋ ಹುಡ್ಗೀರ್. ಪ್ಪಾ ನನ್ಗೂ ಸಾಕ. ಸಾಕಾಗ್ಬಿಟ್ಟೈತೆ ರಿ ಪಿ. ಜಿ ಸಾವಾಸ ನಾನು ಯಾವಾಗ್ ಬೇಗ ಬಿಟ್ಟೊಯ್ತೀನೋ ಅಂತ ಕಾಯ್ತಾ ಇದ್ದೀನಿ.
ನೋಡಿ ಎಲ್ಲಾದ್ರು ಒಳ್ಳೆ ಕಡೆ
ಅದೆ ನೋಡ್ತಾ ಇದ್
ಇಲ್ಲ ಏ ಊರ್ಗೀರ್ಗ್ ಹೋಗೋತರ ಇದ್ದೀರೇನು?
ಏಂತ ಊರಿಗಿಲ್ರಿ. ಇಲ್ಲ ಇಲ್ಲ ಆ ಕಡೆ ಹೋಗಲ್ಲ. ಹೋದ್ರೆ ನನ್ ಜಾಬ್ ತಗೊಂಡೆ ಹೋಗ್ಬೇಕು ಜಾಬ್ ತಗೊಂಡು ಹ್ಮ್ ಹ್ಮ್ ಹೌದು. ನಿರ್ಧಾರ ಯಾವಾಗ್ಲೂ ಗಟ್ಟಿ ಆಗಿರ್ಬೇಕ್ರಿ ನಾವ್ ಯಾವತ್ತಿದ್ರು ಸೋಲ್ಬಾರ್ದು ಗಟ್ಟಿಯಾಗಿದ್ರೆ ಅದ್ರ್ ಜೊತೆಗ್ ನಾವು ಪರಿಶ್ ಶ್ರಮ ಪಡ್ತಾಯಿರ್ಬೇಕು.
ಅದೆ ಆಗುತ್ತೆ ಏನಿಲ್ಲ
ನಮಗ್ ತೊಂದ್ರೆ ಕೊಡ್ಲಿ ಹ್ಮ್ ಅವೆಲ್ಲ ಮರ್ತ್ ತು ಬಿಟ್ಕೊಂಬಿಡ್ಬೇಕು ತಲೆಲ್ ಇಟ್ಕೊಬಾರ್ದ್ ನೋಡುದ್ರು ನೋಡ್ ಅದಂಗೆ ಕೇಳಿದ್ರು ಕೇಳಿಸ್ದಂಗೆ ಹೋಗ್ತಾ ಇರ್ಬೇಕು ಜೀವನ ಮುಂದೆ ಸಾಗು ಅಂತ.
ಸ ಜಿಯಾನ
ಹ್ಮ್ ತುಂಬಾ ಕಷ್ಟ ಇದೆರೀ ಯಪ್ ಪಾ ಈ ಪಿಜಿ ಹುಡ್ಗೀರ್ ಏನ್ರಿ ಹಿಂಗ್ ಎಷ್ಟ್ ತಲೆ ನೋವಪ್ಪ
ಹ್ ಮ್ ಬಾ ಸರಿ ಇಲ್ಲಪ್ಪಾ ಬಟ್ಟೆನೂ ಅಷ್ಟೇನ್ ಆ ಮೇಲ್ ಕಡೆ ಹೋಗ ಹೊಣಿ ಹಾಕಿದೀನಿ ಅವ್ ಒಣ್ಗಕ್ಕಾದ್ರು ಬಿಟ್ಟಿಲ್ಲ ಹಸಿ ಬಟ್ಟಿನ ತಳ್ ತಳ್ ಮಡ್ಗಾರು ತಲೆಲ್ ಏನ್ ಇಟ್ಕೊಂಡವ್ರೋ ಅದ್ ಏನ್ ಹುಡ್ಗೀರೋ
ಅದೇ ಏ ತಿರ್ಗೇನ ಅವ್ರಗ್ ಮಾತಾಡ್ಬೇಕ ತ್ರಿ ಹೆಂಗೆಲ್ಲಾ ವಿರುದ್ಧ ಮಾತಾಡ್ಬಿಡ್ತಾರೆ ಅವ್ರಗಿಂತ ಮತ್ ಅವ್ರತ್ರ ನಾವ್ ಕಲ್ತ್ಕೊಂಬೇಕು ಅನ್ನೋತರ ಮಾತಾಡ್ತಾರೆ ಅವ್ರೇ ದೊಡ್ಡವ್ರು ನಾವೇ ಚಿಕ್ ಕೋರುಮ್ ಅವ್ರಿಗೆ ಎಲ್ಲ ತಿಳಿದಂಗೇನ್ ಥರ ನಿಮ್ದ್ ಈಗಾದ್ರೂ ಹಂಗೆ ನಾನ್ ಬಟ್ ಎ ತೊಳದ್ ಬಿಟ್ಟಿಂಗ ಒಣಗಾಕ್ ಆಕಿ ಬರೋಷ್ಟೊತ್ತಿಗೆ ಜಸ್ಟ್ ಏನು ಒಂದ ಏನಿಲ್ಲ ಅಂದ್ರು ಒಂದ್ ಎರಡ್ ನಿಮಿಷ ಅಷ್ಟೆ ಹಂಗ ಹೋಗ್ ಮತ್ತೆ ಕ್ಲಿಪ್ ಹೊ ಹಾಕ್ಬಿಟ್ಟು ಬರಣ ಅಂತ ಒಂದ ಸ್ವಲ್ಪ ಹಾಕಿದ್ದೆ ಹಿಂಗೆರಡ್ ನಿಮಿಷಕ್ ಹಿಂಗ್ ಹೋಗಷ್ಟ್ ತ್ತಿಗೆ ಫುಲ್ಲು ಕ್ಲಿಪ್ ಎಲ್ಲ ತೆಗ್ದಿಬಿಟ್ಟಿದ್ದಾರೆ ಅವ್ರ ಬಟ್ಟೆೆಗೆ ಹಾಕೊ್ಂಬಿಟ್ಟು ಅವ್ರ ಬಟ್ಟೆೆಗೆ ಹಾಕೊಂಬಿಟ್ ನನ್ ಬಟ್ಟೆ ಬಿದ್ದ್ಬಿಟ್ಟು ಚೆನ್ನಾಗ್ ಅಲ್ ಇನ್ನೊಂದ್ ಸರಿ ತೊಳ್ದಂಗ ಆಗ್ತಾೈತ್ ಹಂಗ್ ಮಾಡ್ತಾರ್ರಿ ಪಿಜಿ ಹುಡ್ಗಿರು ಅಥವಾ ಸಕ್ಕತ್ ತಲೆನೋವು ತುಂಬ ತುಂಬ ಹಿಂಸೆ ಆ ವಾಶ್ ಈ ವಾಶ್ರೂಮ್ಗೆ ಹೋಗ್ತಾರಾ ಏನಿಲ್ಲ ನೀರೇ ಹಾಕಲ್ಲ ಹಂಗೆ ಬರ್ತಾರೆ ಆಮೇಲೆ ಶಾಂಪೂ ತಗೊಂತಾರಾ ಶಾಂಪೂಗಳು ಅಲ್ಲೇ ಬಿಟ್ಟುಬರದು ಅವ್್ರ ಏನ್ ತಗೊಂಡ ಹೋಗಿರತ್ತೆ ಎಲ್ಲ ಅಲ್ಲೇ ಬಿಟ್ಬಾರ್ದು
ಅದೇವ ಇಲ್ಲ ಅವ್ರಿಗೆ ಸ್ವಚ್
ಹ್ಮ್ ಹೆಂಗೆ ಎಲ್ಲ ನೋಡ್ರಿ ಹೆಂಗ್ ಕಲ್ತ್ಕೊಂಡು ಕಲ್ಸಿರೋದ ಎಲ್ಲಾದ್ೂ ಹೋಗಿ ಅವ್ರು ಕಲ್ತ್ಕೊಳ್ಳೋದು ಕಲಿಬೇಕ್ತಾನೆ ಹ್ಮ್ ಚಿಕ್ಕ ಮಕ್ಳಾದ್ೂ ಏನ್ ಕೊಟ್ರೆ ಕಲಿತಾರ್ರೀ ಇವ್ರಿಗೆ ಚಿಕ್ಕ ಮಕ್ಳು ವಯಸ್ಸ ತೊಲ ಇಲ್ಲ ದೊಡ್ ಮಕ್ಲು ವಯಸ ಲ್ಲ ಮಧ್ಯದದಲ್ಲಿ ಇದಾರೆ ಅಂತರಂಗ ಅಂತಾರಲ್ಲ ಹಂಗೆ ಸುಮ್ಮ ಆ ಕಡೆ ಕಲಿ ಆ ಕಡೆ ಕಲ್ತ್ಕೊಳಕೂ ಇಲ್ಲ ಈ ಕಡೆ ಬಿಟ್ ಬಿಡಕೂ ಇಲ್ಲ ಅನ್ನಂದ್ರ ಅಂತರಂಗದ ಪಿ ಚಾಚಿ ಅಂತ ಲ್ಲ ಅಂತವವು ನಿಜ ಹೇಳ್ಬೇಕ ಹಂಗೆ ಬಯ್ಬೇಕು ಇವ್ರಿಗೆ ಮತ್ತೆ ಹೆಂಗೆಲ್ಲ ಗಲೀಜ್ ಮಾಡ ಗೊತ್ತೇನ್ರೀ ಇಲ್ಲಾಂದ್ರ ಅಲ್ಲೇ ಉಗ್ಳೋದು ದೂ ಎಲ್ಲಂದ್ರಲ್ಲೇ ತೊಳ್ಕೊಳ್ಳೋದು ಒಂದ್ ಅದಕ್ಕೆ ಅಂತ್ ಜಾಗ ಇರುತ್ತೆ ಅಲ್ಲೇನು ಮಾಡಂಗಿಲ್ಲ ಇವ್ರು ಎಲ್ ಅಲ್ ಜಾಗ ಇರುತ್ತೋ ಅಲ್ ಎಲ್ಲಿ ಕ್ಲೀನ್ ಆಗಿರುತ್ತೋ ಸ್ವಚ್ವಾಗಿರುತ್ತೋ ಅಲ್ಲೇ ಗಲೀಜ್ ಮಾಡಕ್ಕೊಗ್ತರೆ ಹಾ ಮತ್ತ್ ನೀರಾಕಲ್ರಿ ಆ
ಸ್ವಚ್ಛ ಇಟ್ಕೊಳದ್ ಗೊತ್ತಿಲ್ಲ ಅವ್ರಿ
ಹಾ ನೀರ್ ಹಾಕಲ್ರಿ ಏನೋ ನೀರು ಅವ್ರ ಮನೆಯಿಂದ ತಂದ ಆಕ್ತಾರೆ ಅನ್ನೋತರ ನೀರೇ ಹಾಕ್ಬರಲ್ಲ ಸುಮ್ನ್ ಹೋಗ್ ತರ ಬರ್ತಾರ. ಪ್ರಾಣಿಗ್ಳೆ ಎಷ್ಟೊ ಬೆಸ್ಟು ರೀ ಅವ್ರ್ಗಿಂತ.
ಅದೇ
ಕೊಂಡಿದ್ದಾರೆ ಅಯ್ಯೋ ನನ್ಗಂತೂ ಅವ್ರ ಒಂದ್ಸಲಿ ಎರಡ್ ಸಲ ಹೇಳ್ತೀನಿ ಮತ್ತೆ ಅವ್ರೇನಾದ್ರ್ ರೂ ನನಿಗೆ ಆ ವಿರುದ್ಧ ಮಾತಾಡಿದ್ರೆ ಅಯ್ಯೋ ನಿಮ್ ಕರ್ಮ ಹಂಗೆ ಸಾಯ್ರಿ ನೀವು ಅಂತ ಬಿಟ್ಟು ಬರ್ತೀನಿ ಅಷ್ಟೇ. ನನ್ ಎದ್ರುಗಡೆ ಮ ಆತರ ಗಲೀಜ್ ಮಾಡಿದ್ರು ಮತ್ ಹೇಳಕ್ ಹೋಗಲ್ಲ ಹ್ಮ್ ಅಷ್ಟೆ ಅವ್ರ ಕರ್ಮದಲ್ಲಿ ಅವ್ರು ಹೋಗ್ತಾರೆ ಅಂತ ಹ್ಮ ಏನ ಹೇಳಲ್ಲ ರೀ ಏನಾರ ಮಾಡ್ಕೊಳ್ಳಿ ಅಂತ ಹ್ಮ್. ಅದೇ ಅದೇ
ನೀವ್ ಅದೇ ನೀವು ಬೇಳ್ಕೊಂಡ ಹ ಇಳ್ಕೊಂಡು ತಲೆನೋವ್ ಬರ್ಸ್ಕೊ ಇಲ್ಲ ಒಂದ್ ಇವಾಗ ಎಷ್ಟಾಯ್ತು ಟೈಮು? ಹಾ ಐದುವರೆ ಆ ಗ್ತಾ ಬಂತು ಹೋಗ್ಬೇಕು ಅದೆ ನಮ್ ಪಿ ಜಿ ಲ್ ಮಾಡಿರ್ತಾರೆ ಆ ಟೀ ನ ಹಾ ಟೀಯೋ ಇಲ್ಲ ಸಕ್ಕರೆ ಪಾಕನೋ ಒಂದು ಗೊತ್ತಾಗ್ ಕಲ ಅ ರೀ ಏನಂತ ಮಾಡ್ತಾರೋ ಇಲ್ದೆರೊ ಶುಗರ್ ಬರ್ಸ್ಬಿಡ್ತಾರ ಬೇಕ್ರ ಅಷ್ಟು ಸಕ್ಕರೆ ಹಾಕಿರ್ತಾರೆ ಹ್ ಆಂಟಿಗ್ ಹೇಳಿದ್ದೀನಿ ಅಯ್ಯೋ ಅ ಆಂಟಿ ಏನ್ ಮಾಡಕಲ್ಲ ಓನರ್ ಇರ್ತಾರಲ
ಹ್ಮ್ ಅಂದ್ರೆ ಕಡಿಮೆ ಆಗ್ತಾರಾ ಎಂತ ಜಾಸ್ತಿ ಹಾಗ್ತಾರ?
ತರೋ ಏನೋ ಗೊತ್ತಿಲ್ ಒಂದ್ ಮಳ್ಳ ಬಂದಿರ ಬಟ್ ಬೆಳಗ್ಗೆ ಮಾಡೋವ ಕಾಫಿ ಒಂದ್ ಚಂದ ಇರುತ್ ತ್ತೆ ಅದ್ನ್ಲೇ ಎತ್ತಿಕೊಂಡಿರ್ತೀನಿ ನಮ್ಮ ಅಕ್ಕ ಒಬ್ರ ಇದಾರೆ... ಎತ್ತಿಕ್ಕಿರ್ತಾರೆ ಹ್ಮ್ ಅವರೇ ಎತ್ತಿಕ್ಕಿರ್ತಾರೆ ಅವ್ರು ಬರ್ತಾರೆ ಮೇಲ್ಗಡೆಯಿಂದ ಇಬರು ಕಾಯಿಸಕೊಂಡು ಅದನ ಕುಡಿದು ಸ್ವಲ್ಪ. ಮ. ಮಾತಾಡಿ ಆಮೇಲೆ ಏನಾದ್ರು ಕೆಲ್ಸ ಇದ್ರೆ ಮಾಡ್ಕೊಂತೀವಿ.
ಹ್ಮ್.
ಹ್ಮ್. ಬನ್ನಿ ಯಾವಾಗಾದ್ರು ಫ್ರೀ ಇದ್ರೆ ಟೈಮ್ ಮಾಡ್ಕೊಂಡು ನಮ್ ಪಿ ಜಿ ಕಡೆ ಹ್ಮ.
ನೆನಪಿಸ್ಕೊಂಡಿದ್ದೀರಾ ತುಂಬಾ ದಿನಗಳ ಆದ್ಮೇಲೆ. ಹ್ಮ್ ನಾನ ಎಲ್ಲೋ ಮರ್ತೋಗಿದಿದ್ದಾರೆ. ಮರ್ತೋಗಿದ್ದಾರೆ ಅನ್ಕೊಂಡೆ ನಾನು ಹ್ಮ್ ಯಾಕ್ರೀ ನಮ್ಮನ್ ಮರ್ತ. ಬರದೇ. ಮರೆವೂಮಾನವನ ಸಹಜ ಗುಣ ಅಲ್ವಾ. ಹ್ಮ್ ಮರ್ತೋಗ್ಬಿಟ್ರೆ ಏನ್. ಮಾಡಕ್ಕಾಗುತ್ತೆ.
ಇಲ್ಲ ಇಲ್ಲಾ ನಾನಲ್ಲ ನೆನ್ಪಿತು.
ಹ್ಮ್.
ಮಾಡಣ ಅನ್ಕೊಂಡೆ ಬಟ್ ನ ಮೊಬೈಲ ಅಲ್ಲಿ ದುಡ್. ಬಿಟ್ಟರ್ದನೆ ಎಲ್ಲಾ ಖಾಲಿ ಆಗಿತ್ತು.
ಹ್ಮ್ ಹೌದಾ ನೋಡ್ರಿ ನೀವರೀಚಾರ್ಜ್ ಮಾಡಿಸ್ಕೊಂಡಿದ ತಕ್ಷಣ ನನ್ಗೆ. ಫೋನ್ ಮಾಡಿದ್ದೀರಾ. ಅಂದ್ರೆ ಇದ್ರಲ್ಲ. ನೀವು ನನನ್ ಮರ್ತೋಗಿಲ್ಲ ಅಂತ.
ಹೌದು. ಮರೆಲ್ಲ ಬಿಡ್ರಿ ಹ್ಮ್. ಹ್ಮ್
ಮತ್ತೆ ಬೆಳಗ್ಗೆಯಿಂದ ಎಲ್ಲಾ ಕೆಲ್ಸ ಎಲ್ಲಾ ಮುಗಿಸಬಿಟ್ರ ಇನ್ನೇನಾಯ್ತು.
ಹ್ಮ್ ಐದುವರ ಆಯ್ತು ಹ್ಮ್ ಬಟ್ಟೆ ಸ್ವಲ್ಪ ನೆಂದ್ಬಿಟ್ಟೈತೆ ಮಳೇಲಿ ಅರ್ಧ ಒಣ್ಗಿತ್ತು ಅದೇ ಆ ಹುಡ್ಗಿರ್ ಇದ್ದಾರಲ್ಲ ಸರಿಲ್ಲ ತಳ್ಬಿಟ್ಟ. ಇದರು. ಆ ಮತ್ತೆ ನ ಅರ್ಧಪಟ್ಟ. ತಲೆ ಒಣಗ್ಲಿ ಅಂತ ಬಿಟ್ಟೆ ಮಳೆ ಬಂದ್ ನೆಂದೋಯ್ತು ಎತ್ಕೊಳ್ಳೋ ಅಷ್ಟ್ರಲ್ಲಿ ಮತ್ತಿನ್ನೇನ್ ಮಾಡೋದನ್
ಏನು ಓಡ್ಬೇಡ್ರಿ ಆ ಮೆಟ್ಲು ಮೇಲೆ ಆಮೇಲೆ ಬಿದ್ರೆ ಆಮೇಲೆ ಯಾರ್ ತರೆ, ನೆಂದ್ರೆ ಪರ್ವಾಗಿಲ್ಲ ಇನ್ನೊಂದ್ ದಿನ ಒಣಗುತ್ತೆ, ನಿಧಾನಕ್ಕೆ, ಹ್ಮ್ ನನ್ಗ್ ಒಂದ್ಸಲಿ ಹಂಗೆ ಆಗಿತ್ ರೀ ನಾನ್ ಬಿಎಡ್ ಮಾಡ್ಬೇಕಾದ್ರೆ, ಹಂಗೆ ಬಟ್ಟೆ ಒಣಗ್ ಕಿದ್ನಾ ಕ್ಲಾಸಿಂದ ಬಂದಿದ್ ದಿನಿ ಇನ್ನೇನ್ ನೆಂದೋಗ್ ಬಿಡುತ್ತೆ ಅಂತ ಓಡ್ಬಿಟ್ ಟಿದೀನಿ ಐದ್ನೇ ಮಾಹ್ಡಿಇಂ ದಾ ಕೆಳಗಡೆ ಬಂದ್ಬಿಟ್ಟಿದ್ದೆ ನೆಲಕ್ಕೆ ಉರುಳ್ಕೊಂಡು ಹ್ಮೂ ಉರ್ಳ್ಕೊಂಡ, ಹೌದು ಈ ಮೆಟ್ಲಿರುತ್ತಲ್ಲ ಹಂಗ ಉರ್ಳ್ಕೊಂಡ್ ಉರ್ಳ್ಕೊಂಡ್ ಅದ ತೀರೆ ಬೇರೆ ಹಾಕೊಂಡಿದ್ನ ತಗಳ್ಕೊಂಬುಟೈತೆ, ನನ್ ಹ್ಮು ನನ್ ಪರಿಸ್ಥಿತಿ ಹೇಳ್ಕಬಾರ್ದು ಬಿಡ್ರಿ ಏನೆಲ್ಲೋ ಎಡ್ವಟ್ ಮಾಡ್ಕೊಂಡಿದೀನಿ ಯಾವಾಗಾರು ಸಿಗ್ರಿ ಏಳ್ತೀನಿ ಇವಾಗ್ ಸ್ವಲ್ಪ ಕೆಲ್ಸ ಐತ್ ಆಮೇಲ್
ಹಾ ಸರಿ ಸರಿ ಆಯ್ತು, ಹ್ಮ್.